ಸೊ ಏನ್ ಮಾಡ್ ಕರದಿರಪ್ಪಾ ಮೇಡ್ಂ ನಮ್ಮರು ಕರೇನೇ ಮಾಡಲ್ಲಾ ನಿಮ್ಮಂತವ್ರಿಗೆ ಹಾ ಕೆಲಸ ಐತಿ ನಿಮ್ಗೆ ಹಲೋ ಕೇಳಸ್ತಾಯ್ತಾ ಮಾತಾಡೋದು ಅದು
ಗೊತ್ತಿಲ್ಲಾ ಹೇಳ ಇಲ್ಲಾ ನಂಗೆ
ಈಗ ಕೇಳಸ್ತಾ ಇಲ್ವಾ
ಇವಾಗ
ಹ್ಮ್ ಏನ್ ಮೇಡಮ್ ಅವರು ಕರೇನೆ ಮಾಡಲ್ಲಾ ನಮಗೆ
ಹಂಗೇನ ಇಲ್ಲಾ ಮಾಡ್ತೀವಿ ನಂಗೆ ಪರೀಕ್ಷೆ ಇತ್ತಾ ಅದಕ್ಕೆ ಮಾಡಕ್ಕಾ
ಹೌದಾ ಹ ನೀನ್ ಬುಡಮ್ಮ ಯಾವಾಗ್ಲೂ ಪರೀಕ್ಷೆ ಇಲ್ಲಾ ಅಂದ್ರು ಓದ್ತೀಯ ಬಿಡು ಯಾವಾಗ್ಲುೂ
ಪರೀಕ್ಷೆ ಇಲ್ಲಾಂದ್ರೆ ಯಾರ್ ಓದ್ತಾರೆ
ನೀನ್ ಓತಿ ಅಲ್ಲ ಯಾರು ಓದಲ್ಲ ಪರೀಕ್ಷೆ ಏನ ಅಂದ್ರೆ ನೀನಷ್ಟೇ ಓದೋದು ಫಸ್ಟ್ ಮುಖ ಕ್ಲಾಸ್ಗೆ ಟಾಪರ್ ನೀನು ಓದ ಓದ್ತಾನೇ ಇರ್ತಿಯ ಯಾವಾಗ್ಲೂ ಹು ಅಮ್ಮ ನೀನೇ ಟಾಪ್ ಅವ್ರಬಿಡಮ್ಮ ಗೊತ್ತಮ್ಮ ನೀನ್ ಹೆಂಗೆ ಅಂತ ಏನ್ ಓದ್ತೀಯಾ ಏನ್ ಮ್
ರಿಲ್ಲ
ಹ್ಮ ಮತ್ತೆ ಇನ್ನೇನ ಮಾಡ್ ಹ್ಮ್ ಏನೋ ಒಂದ್ ಬಿಡು ಅದೇ ಅವತ್ತು ಏನು ಇದ ಮಾಡ್ ಇದರಲ್ಲಿ ಏನೋ ಮೆಸೇಜ್ ಏನೋ ಚಿಕನ್ ಗ್ರೇವಿ ಹೆಂಗ ಮಾಡೋದು ಉಂತ ಅದಿಕ್ಕೆ ಕರೆ ಮಾಡ್ದೆ ಸಮಯ ಸಮಯ ಈಗ ನಂಗ್ ಸಿಕ್ತಾ ಹ್ಮ್ ಖರೆ ಮಾಡಕೆ ಕೇಳುಸ ಕಡಿಮೆ ಮಾತಾಡೋದು ನಾನು ಹ್ಮ್ ಅದೇ ಹೇಳಲಾ ಈಗ ಹೆಂಗ್ ಮಾಡ
ಯಾವತ್ ಕೇಳಿದ ಯಾವತ್
ಹ್ಮ್ ಏನ್ ಮಾಡದಮ್ಮ ಪರೀಕ್ಷೆ ಇರುತ್ತೆ ನಾವು ಕೆಲ್ಸ ಕೊಡ್ತೀವಿ ಹೊಲದ್ ಕೆಲ್ಸಕ್ಕೆ ಆಳ್ಗಳೆಲ್ಲ ಬರಲ್ಲ ಈಗ. ಹ್ಮ ಹೇಳಲಾ ಹೆಂಗ ಮಾಡದಂತ.
ಕೇಳಿಸ್ತೆ ನನ್ ಯಾವತ್ ಕೇಳಿದ್ದು ದು ನಿನ್ಗೆ ಸಂದೇಶ ಯಾವತ್ ಬಳಸಧನ
ಏನೋ ನೀನ್ ಮಾತಾಡೋದೆೇ ಕರೆಕ್ಟ್ ಆಗಿ ಕೇಳಿಸಸ್ತಿಲ್ಲ ಕಣಮ್ಮ. ನನಗೆ ಹಲೋ.
ಹೇಳು
ಹ್ಮ್ ಅದೇ ಮೊದ್ಲ ಏನ್ ಮಾಡ್ಬೇಕು ಅಂದ್ರೆ ಅಂಗಡಿಲ್ ಹೋಗಿ ನಿಮ್ ಮನೇಲಿ ಎಷ್ಟ್ ಜನ ಅವ್ರೆ. ಅಲೋ ನಿಮ್ಮ ಮನೇಲಿ ಎಷ್ಟ ಜನ ಅವ್ರೆ. ನೀನ್ ಮಾತಾಡದು ಕರೆ ಕೇಳಿಸತಾನೇ ಇಲ್ಲ ನನ್ಗೆ ತಡಿ ಒಂಚೂರ ನೆಟ್ವರ್ಕ್ ಇರೋ ಕಡೆ ಹೋಗ್ತೀನಿ ಹೊರಗಡೆನಾದ್ರು ಹ ಈಗ್ ಕೇಳಿಸತಾ
ನೀನ್ ಹೊಲಕ್ ಕೆಲ್ಸ ಕೂಡ ಮಾಡ
ಹ್ಮ್ ಹ್ಮ್ ಮಾಡ್ತೀ. ಈಗ್ ಕೇಳಸ್ತರಾ. ಹಲೋ ಹಲೋ ಈಗ್ ಕೇಳಸ್ತಾ ಆಯ್ತಾ. ಹಲೋ. ಕೇಳಿಸ್ ತೈತೆನೆ ನಾನ ಮಾತಾಡೋದ. ಹೋ ಅಲೋ ಕೇಳಿಸತಾ ಐತೇನೆ ಮತ್ ಮಾತಾಡೋದ ಏನು ಕೆೇಳಿಸತಾನೆ ಇಲ್ಲ. ಮಾತಾಡದು.
ಫಸ್ಟ್ ಏನಿ
ಈಕೆ ಈ ಈ ಕಳ್ಸ್ತಯ್ತಾ
ನಾನು ಯಾವಾಗೂತೀನಿ
ಅದ ಹ್ಮ್ ಸರಿ ಹ್ಮ್ ಈಗ ಹೆಂಗ್ ಮಾಡದಂತೆ ಹೇಳಲ ಚಿಕನ್ನ
ಹಲೋ ಏನು ಕಣೆ ನೀನ್ ಮಾತಾಡೋದೆ ಐದ ಜನನಾ ಏನ್ ಮಾಡದ ಅಂತ ಹೇಳ್ತೀನಿ.
ಐದ್ ಜನ ಇದ್ದೀವಿ ಕೇಳಸ್ತಾ ಈಲ್ವಾ
ಹೂ ಈಗ ಕೇಳಿಸಸ್ತಾ ಇತೆ ಕಣೆ ನನಗೆ ಹಾಗೆ ನಾನ್ ಮಾತಾಡೋದು ನಿಂಗ ಕೇಳಿಸತಾಯಯ್ತಾ ಹ್ಮ್ ಮೊದ್ಲು ಏನ್ ಮಾಡ್ಬೇಕಂದ್ರೆ ನೀವ ಒಂದ್ ಐದು ಚೆನ್ನಾಗ ಇದೀರಿ ಅಂದ್ರೆ ಒಂದ್ ಎರಡು ಕೆಜಿ ಅಂಗಡಿ ಹ್ಮ್ ಅಂಗಡಿಲಿ ಹೋಗಿ ಒಂದ್ ಎರಡ್ ಕೆಜಿ ಚಿಕನ್ನ ಕತ್ರುರ್ಸ್ಕೋಬೇಕ ನೀವು ಹ್ಮ್ ಅದಕ್ತ್ತರ್ಸ್ಕಂಡಿ ಕಂದ ಆದ್ಮೇಲೆ ಏನ್ ಮಾಡ್ಬೇಕಂತ ಅಂದ್ರೆ ಅಲ್ಲಿ ಅಷ್ಟೊಂದ ಎಲ್ಲ ತೊಳೆದಿರಲ್ಲ ನೀಟಾಗಿ ಕೇರ್ಸ ಆಯ್ತ ನಾನ್ ಮಾತಾಡ್ತಿರೋದು
ಕೇಳಿಸತಿದೆ ಹೇಳು
ಹ ಅದೇ ಅಂಗಡಿಲಿಲ್ಲ ನೀಟಾಗಿ ತೊಳದಿರಲ್ವಲ್ಲ ಅದಿಕ್ ಏನ್ ಮಾಡ್ಬೇಕನ್ನ ಅಂದ್ರೆ ನಾವ್ ಮನಲಿ ಒಂದ್ಸಲ ನೀರ್ ಹಾಕಿ ತೊಳಿಬೇಕ ಚಿಕನ ಹ್ಮ್ ಅದನ್ನು ತೊಳೆದ ಅ್ಮಲೆ ವೆನಿಗರ್ ಅಂತ ಬರುತ್ತೆ ನಿಂಗ ಗೊತ್ತಾ ಕೇಳಳ್ಸ್ತಾಯ್ತ ನಾನನ್ ಮಾತಾಡೋದು ಕೇಳಿಸ್ತಾ ಲ್ವಾ
ಹಾ ಹೇಳು
ಹ ಅದೇ ವೆನಿಗರ್ ಅಂತ ಬರುತ್ತೆ ಅದ್ರಲ್ಲಿ ಚಿಕನ್ ತೊಳದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೃದುವಾಗಿ ಇರುತ್ತೆ ಮಾಂಸ ಅದು ಅದೇ ವೆನಿಗರ್ ಅಲ್ಲಿ ಚಿಕನ್ ತೊಳಿಬೇಕು
ಹಾ ಏಳು
ಹ ತೊಳೆದಾದ್ಮೇಲೆ ಒಂದು ಸೊಪ್ಸುರಿ ಮುಟ್ಳ ಅಂತ ಬರುತ್ತೆ ಅದಿಕ್ಕೆ ಆ ಚಿಕನ್ ಅನ್ನ ಹಾಕೋಬೇಕ ನೀನು